ಹಲೋ
ಹಲೋ
ಹಲೋ
ಹಲೋ
ಏನ್ ಮಾಡ್ತಿದ್ದೀರಾ
ಏನ್ ಮಾಡ್ತಾ ಇದ್ದೀರಾ ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದೀವಿ ನೀವು
ಹಾ ನಾವು ಚೆನ್ನಾಗಿದ್ದೀವಿ ಊಟ ಊಟ ಆಯ್ತಾ
ಊಟ್ ಹಾಂ ಊಟ ಆಯಿತು ನಿಮ್ದಾಯ್ತಾ
ಹ ನಮ್ದು ಆಯ್ತು ಏನ್ ತಿಂದ್ರಿ ಊಟ
ಏನುೋ ನಾವ
ಹಾ
ಅನ್ನ ಸಾಂಬಾರ್ ನಿಮ್ಮದು
ಹೌದಾ ನಮ್ಗೂ ಇವತ್ತು ವಿಶೇಷ ಇತ್ತು ಹೋಳಿಗೆ ಅನ್ನ ರಸಂ ಬಾಳೆಹಣ್ಣು ನಮ ಹೊಸ್ತಿಿನಲಯದಲ್ಲಿ ಅದಿಕ್ಕೆ ಹ್ಮ್ ನಿ್ ನೀವು
ನಮ್ಮದುೂ ಸೇಮ್
ಹೌದು
ಅನ್ನ ಸಾಂಬಾರು ಮತ್ತು ಬಾಳೆಹಣ್ಣು
ಹೌದಾ ಮ ಎಲ್ಲ ಚೆನ್ನಾಗಿದ್ದೀರಾ ಮತ್ತೆ
ಹಾ ಎಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀವಿ ನೀವು ಹೆಂಗಿದ್ದೀರಾ
ಹಾ ನಾವು ಚೆನ್ನಾಗಿದ್ದೀವಿ ಮತ್ತೆ ನಿಮ್ಮೂರ್ ಕಡೆ ಏನ್ ವಿಶೇಷ ಜಾತ್ರೆ ಎಲ್ಲ ಮಾಡ್ತಾರಾ
ಹಾ ನಮ್ಮೂರ್ ಕಡೆ ಎಲ್ಲಾ ಜಾತ್ರೆ ಎಲ್ಲಾ ಮಾಡ್ತಾರೆ
ಹೌದಾ ಮತ್ತೆ ಏನ್ ಗೊತ್ತಾ ಇವತ್ತು ಕೆಲ್ಸ ಆಯ್ತು ಅಂತ ಹೇಳ್ಬಿಟ್ಟು ಕೆಲ್ಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಹೋಗಿದ್ದೆ
ಹಾ ಹಾ
ಆ ಕೆಲ್ಸ ಐತ್ ಒಂದ ಹೊರ್ಗಡೆ ಹಗ್ದೆ ಬರುವವಷಗೆ ಫುಲ್ಲು ಜೋರಾಗ ಮಳೆ
ಹೌದಾ ನಮ್ಮ ಕಡಲ್ಲೂ ಫುಲ್ಲು ಮಳೆ
ಹೌದಲ್ವಾ ಈಗ ತುಂಬಾ ಮಳೆ ಬರುತ್ತೆ
ಹಾ ಇವಾಗ
ಆ ಮಳೆಗೆ ಎಲ್ಲಾ ಎಲ್ಲಾ ಚರಂಡಿಗಳು ಎ ತುಂಬೋಗಿತ್ತು ಇಲ್ಲಿ
ಹ ನಾವಿರಾತ್ರನುೂ ಅಷ್ಟೇನೆ ನಾವಿರಾತ್ರನುೂ ಅಷ್ಟೇನೆ ತುಂಬಾ ಮಳೆ ಬರ್ತಿತ್ತು ಮತ್ತೆ ತುಂಬಾ
ಹಾ ಹೌದೌದು ಮತ್ತೆ ಇಲ್ಲಿ ಇದೆಲ್ಲಾ ಮಾಡ್ತಾರೆ ಹ್ಮ್
ಏನ್ ಮಾಡ್ತಾರೆ
ಇದು ಅವರೇ ಕಾಳು ಮೇಲ
ಹ್ಮ ಹಾ ಹಾ ನಮ್ಮ್ ಕಡೆನೂ ಮಾಡ್ತಾರೆ ಮತ್ತೆ ನಿಮ್ ಕಡೆ ಏನ್ ಜಾತ್ರೆ ವಿಶೇಷ
ಅದೇ ಈಥರ ಮಾಡ್ತಾರೆ ವರ್ಷಕ್ಕೊಮ್ಮೆ ಅವರ ಕಾಳ ಮೇಲ ಮಾವನ್ಕಾಯಿ ಉಸ್ ಉಸ್ತ ಉತ್ಸವ
ಮತ್ತೆ ಎತ್ತಿನ ಗಾಡಿ ಬಂಡಿ ತರ ಎಲ್ಲ
ಹೌದೌದು ಅಲ್ಲಿಂದ ಹಳ್ಳಿಗಳಿಂದ ಮಾವನ್ ಕಾಯಿ ಎತ್ಕೊಂಡು ಬರ್ತಾರೆ ಇಲ್ಲಿ ಎತ್ಕೊಂಡ್ ಬಂದ್ಬಿಟ್ಟು ಎಲ್ಲ ಸಾಗಾಣಿಕೆ ಮಾಡ್ಕೊಂಡ್ ಬಂದ್ಬಿಟ್ಟು ಎಲ್ರಿಗೂ ಹಂಚ್ತಾರೆ ಸಿಿತಿಯಲ್ಲಿ ಇರೋರ್ಗೆ ಹ ಅಜು ಮನ್ ಕೈಯಿಂದ ಎಲ್ಲ ಹೋಳಿಗೆ ಮತ್ತೆ ಇದು ಏನದು ರೊಟ್ಟಿ
ಹಾ
ಎಲ್ಲಾ ವಿಧ ವಿಧ ಸಿಹಿ ತಿಂಡಿಗಳು ಮತ್ತೆ ಕೀರು ಎಲ್ಲಾ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ
ಹೌದಾ ನಿಮ್ಗೆ ಬರುತ್ತ ಮಾಡಕೆ
ಇಲ್ಲ ಬರಲ್ಲ ಸ್ವಲ್ಪ ಕಲ್ತ್ ಕಲ್ತ್ಕೊಂಡಿದೀನಿ
ಏನೇನ್ ಮಾಡ್ತೀರಾ ನೀವು
ನಾವು ಇದು ಚಿಕನ್ ಬಿರಿಯಾನಿ ಕಬಾಬ್ ಹಾ ನೀವ ಏನೇನ್ ಮಾಡ್ತರ ಅದಗೆ
ಹ್ಮ
ನಮಗಷ್ಟು ಬರಲ್ಲ ನಿಮ್ಮಷ್ಟು
ಹೌದಾ
ಹಾ ಬಜ್ಜಿ ಎಲ್ಲಾ ಮಾಡ್ತೀರಾ ನೀವು
ಹ್ಮ ಬಜ್ಜಿ ಎಲ್ಲ ಮಾಡ್ತವಿ ಹ್ಮ ಆಲೂಗಡ್ಡೆ ಬಜ್ಜು ತಿಂದಿದಿರಾ ಆಲೂಗಡ್ಡೆ
ಹಾ ಆಲೂಗಡ್ಡೆ ಬಜ್ಜಿ ಬಾಳೆಹಣ್ಣು ಬಜ್ಜಿ
ಹ್ಮ್
ಮತ್ತು ಮೆಣಸಿಕಾಯಿ ಬಜ್ಜಿ ಎಲ್ಲ ತಿಂತೀವಿ
ಹೌದು ತುಂಬಾ ಚೆನ್ನಾಗಿರುತ್ತಲ್ವಾ ಮಳೆಗೆ ಎಲ್ಲ
ಹಾಂ ಮಳೆ ಬರೋ ಟೈಮಲ್ಲಿ ತಿಂದರೆ
ಹಾ
ಕಾಯದೆ ಬೇರೆ
ಹೌದೌದು ರುಚಿ ರುಚಿಿಯಾಗಿಿ ತುಂಬಾ ಚೆನ್ನಾಗಿರುತ್ತೆ
ಹೌದು ನೀವ್ ತಿಂದಿದೀರಾ ಇವತ್ ಮಳೆ ಬಂತಲ್ಲ
ಹೌದೌದು ಚುರುಮುನೆ ಮಾಡಿದ್ರು ನಮ್ಮ ಹಾ ಕೊಠಡಿಯಲ್ಲಿ
ಹಾ
ತುಂಬಾ ಚೆನ್ನಾಗಿತ್ತು
ಹೌದೇನು
ಮತ್ತೆ ಕಾಫಿ
ಹಾ
ಹ್ಮ್ ಇದು
ಚಹ
ಹಾ ಅ ಚಾ ಬೇರೆ ಇಲ್ಪುರಿ ಸಂಜೆ ಹೊತ್ತು ತಿಂತೀವಿ ಹ್ಮ್ ಮತ್ತೆ ಅವ ಮ ಹೋಗ್ರ ಯಾವಾಗೂ
ಇಲ್ಲ ಹೋಗಿರ್ಲಿಲ್ಲ ನೀವು ಹೋಗಿದ್ರಾ
ಹಾ ನಾವು ಹೋಗಿದ್ವೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ.
ಹಾ ಮಾವಿನಕಾಯಿ ಮೇಳ ಎಲ್ಲ ನಡೆಯುತ್ತಲಾ. ಹಾ ಹಾ ಹ್ಅಂ ಕಡಲೆ ಇದು ಎಂತ ಕಡಲೆಕಾಯಿ ಪರ್ಸಿ ಅಂತ ಮಾಡ್ತಾರಲ್ಲ ಹೋಗಿದ್ದೀರಾ ನೀವು.
ಹೌದೌದು. ಹಾ ಹೋಗಿದ್ರಾ. ಅಲ್ಲೆಲ್ಲ ಹೋಗಿದ್ರ ನೀವು ಅಲ್ಲೆಲ್ಲ ಹೋಗಿದ್ರ ಮೇಳಾಗೆ ಎಲ್ಲಾ.
ಹಾ ಹೋ ಹಾ ಹೋಗಿದ್ದು.
ಹೌದಾ
ಮತ್ತೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಾ.
ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀವಿ ನಮ್ಮೂರ್ ಪಕ್ಕ ಒಂದು ದೇವಸ್ಥಾನ ಇದೆ ಅಲ್ಲಿ ತುಂಬಾ. ತುಂಬಾ ಚೆನ್ನಾಗ್ ಮಾಡ್ತಾರೆ ಎಲ್ಲಾ ದೇವ್ರಗೆ ಅಲಂಕಾರ ಮಾಡಿ ಹೂಗ್ಲಿಂದ ಅಲಂಕಾರ ಮಾಡ್ತಾರೆ. ಮತ್ತೆ ಹಣ್ಣುಗಳಿಂದ ಅಲಂಕಾರ ಮಾಡ್ತಾರೆ. ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹ್ ಬಳೇಲಿಂದ ಅಲಂಕಾರ ಮಾಡ್ತಾರೆ ಮತ್ತೆ ಈ ಆಟಾಡೋ. ಎಲ್ಲ ಇರುತ್ತಲ್ಲ ಕ್ರೀಡೆಗಳು ಆಟ ಆಡೋ ಕ್ರೀಡೆಗಳಿಂದೆಲ್ಲಾ ಅಲಂಕಾರ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹ್ಮ್ ನಿಮ್ಮೂ ಕಡೆ ಎಲ್ಲಾ ಬೆಟ್ಟ ಇದ್ಯಾ.
ಹಾ ನಮ್ಮೂರ್ ಪಕ್ಕನೇನೆ ಬೆಟ್ಟ ಇದೆ.
ಹ್ಮ್ ನೀವ್ ಹೋಗ್ತೀರಾ.
ಜಾತ್ರೆ ಚೆನ್ನಾಗಾಗುತ್ತೆ ದಸರಾ ಟೈಮಲ್ಲೆಲ್ಲ ನಮ್ಮರ ಪಕ್ಕ್
ಹಾ ಹೌದಾ.
ನಾವು ತಪ್ಪ್ದಲ್ಲೇ ಹೋಗ್ತೀವಿ.
ಏನು ವಿಶೇಷ ಅಂದ್ರೆ ಯಾವ ತರ ಮಾಡ್ತಾರೆ.
ಅಂದರೆ ಸರಪ್ನಿ ಕಟ್ ಮಾಡ್ತಾರೆ ಗೊತ್ತಾ ಸರಪ್ನಿ ಎಳೆಯೋದು. ಅಂದರೆ ದೇವರು ಬಂದು ಸರಪ್ನಿ ಎಳೆಯುತ್ತೆ ಆ ಥರ. ಅಂದ್ರೆ ವರ್ಷಕ್ಕೊಮ್ಮೆ ನಡೆಯುತ್ತೆ ಹ್ಮ್.
ಹೌದಾ ನೀವು ಎಲ್ಲಾ ದೀಪ ಎತ್ಕೊಂಡು ಹೋಗ್ತಿರಾ.
ದೀಪಗುಳಲ್ಲಿ ಏನಿಲ್ಲ. ಅಂದರೆ ನೋಡಕ್ಕೆ ಹೋಗ್ತೀವಿ.
ಹೌದಾ ಚೆನ್ನಾಗಿರುತ್ತೆ ಅಲ್ವಾ ಅಂತತ್ರಲ್ಲ್ ಎಲ್ಲ ಹೋಗೋದು.
ಹಾ ಚೆನ್ನಾಗಿರುತ್ತೆ.
ಹಾ ನೀವು ಬಾಲ್ಯದಲ್ಲಿ ಎಲ್ಲಾ ಏನೇನ್ ಆಟ ಆಡ್ತಾ ಇದ್ರಿ.
ನಾವು ಬಾಲ್ಯದಲ್ಲೆಲ್ಲ.
ಹ್ಮ್
ಕುಂಟೆ ಬಿಲ್ಲೆ ಗೊತ್ತಾ.
ಹೌದೌದು.
ಮತ್ತೆ ರಾಜಾರಾಣಿ ಕಳ್ಳಪ್ ಪೊಲೀಸ್ ಹ ಓಡಿ ಓಡಿ ಹಿಡಿಯೋದು.
ಹಾ
ಹಾ ಜಿಗಿಯ ಆಟಾ.
ಜೋಕಾಲಿ.
ಆ ಜೋಕಲ್ಲಿ ಎಲ್ಲಾ ತರಹ ಆಟಗಳನ್ನು ಆಡ್ತಿದ್ದು ನೀವು.
ಹೌ ಹ ನಾವು ಅಷ್ಟೇ ಈ ಚೌಕಾಬಾರ ಕುಂಟೆಬಿಲ್ಲೆ. ಮತ್ತೆ ಮರಕೋತಿ
ಸೀಸನ್ ಹಂ ಹಳಗುಳಿ ಮನೆ
ಹೌದೌದು
ಹು
ಅವಾಗೆಲ್ಲಾ ಅಜ್ಜಿ ಮನೆ ಹತ್ರ ಹೋದ್ರೆ ನಮ್ ಸ್ನೇಹಿತರು ಎಲ್ಲಾ ಬರ್ತಾ ಇದ್ರಲ್ವಾ ಆ ಸಮಯದಲ್ಲಿ ಎಲ್ಲಾ ಆಟಾಡ್ತಾ ಇದ್ವಿ ನಾವು
ಹೌದಾ
ಹ್ಮ್
ಶಾಲೆಗೋಗ ದಿನಗಳೆ ಫುಲ್ಲು ಎಲ್ಲ
ಹೌದೌದು ಸಿಹಿ ನೆನಪಗಳು ಅವೆಲ್ಲ
ಸಿಹಿ ನೆನಪುಗಳು
ಹಾ ಹೌದೌದು ತುಂಬಾ ಚೆನ್ನಾಗಿರ್ ಮೆ ಹಲ್ವ ನಡ್ಕೊಂಡ್ ಅವ್ರ ಜೊತೆ ಹೋಗೋದು
ಹಾ ಅವ್ರ ಅವ್ರ ಜೊತೆ ಕಳೆದಿರ ಕ್ಷಣ್ಗಳೇ ಒಂಥರ
ಹೌದೌದು ಹೌದೌದು ನಿಮ್ಗೆ ಸ್ನೇಹಿತರು ಎಲ್ಲಾ ಇದ್ದಾರ ಜಾಸ್ತಿ ಜನ
ನಮಗೆ ಸ್ನೇಹಿತರು ತುಂಬ ಜನನೇ ಇದ್ರು ನಿಮಗೆ
ಹ ಹ್ಮ್ ನಮ್ಗೂ ತುಂಬಾ ಜನ ಇದ್ರು ನಾವೆಲ್ಲಾ ಆಟ ಆಡಕ್ಕೆ ಎಲ್ಲ ಹೋಟ್ಟೋಗ್ತಾ ಇದವಿ ಕೆರೆ ಕಡೆ ಈಜಡಲು ಆತರ ಎ ಹ ಅವಾಗ ಟೂಬ ಹಾಕೊಂಡು ಆಡ್ತಾ ಇದ್ವೆ ನಮ್ಮ ಪೋಷಕರೆಲ್ಲ ಬೈತಾ ಇದ್ರು ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ನಾವು ನಮ್ಮ್ ಸ್ನೇಹಿತ ತರೆಲ್ಲ ಹೋಗ್ತಾ ಇದ್ವೆ
ಹೌದಾ
ಹ್ಮ್
ಅಂದ್ರೆ ಇವಾಗೆಲ್ಲ ಒಂತರ ಅದೆಲ್ಲ ಕಳೆದ ಹೋಗ್ಬಿಟ್ಟೈತೆ
ಹಾ ನೀವು ಆಡಿದ್ದೀರಾ ಆತರ ಎಲ್ಲಾ
ಹ್ಮ್ ನಾವು ಆಡಿದೀವಿ ತುಂಬಾ ಚೆನ್ನಾಗೆ ಆಡಿದ್ದೀವಿ
ಹೌದಾ
ಹ ಹೌದು
ಹ್ಮ್ ಚೆನ್ನಾಗಿರುತ್ತೆ ಎಲ್ಲ ಅಂತವೆಲ್ಲಾ ಆಡೋದು
ಹ್ಮ
ಅವೆಲ್ಲಾ ನೆನಸ್ಕೊಂಡ್ರೆ ತುಂಬಾ ಈಗ ಈಗಿನ ಮಕ್ಕಳೆಲ್ಲಾ ಆಡಲ್ಲ
ಹಾ
ಹ್ಮ್ ಈಗಿನ ಕಾಲದ ಮಕ್ಕಳೆಲ್ಲಾ ಆತರವೆಲ್ಲಾ ಆಡಲ್ಲ
ಈಗಿನ ಕಾಲದ ಮಕ್ಕಳೆಲ್ಲ ಅವಕ್ಕೆಲ್ಲ ಹೋಗದೇ ಇಲ್ಲ ಏನ ಇದ್ರು ಬರೀ
ಹ್ಮ
ಹ್ಮ್
ಹೌದು ಸಮಯ ಇರೋದಿಲ್ಲ ಯಾರಿಗೂ ಈಗ
ಇವಾಗ ಸಮಯ ಇರೋದಿಲ್ಲ ಅಂದರೆ ಆ ನೆನಪುಗಳು
ಹೌದೌದು ಹ್ಮ್ ಹೌದೌದು ಮತ್ತೆ ನೀವು ಶಾಲೆಗ್ ಹೋಗ್ಬೇಕಾದ್ರೆ ಎಲ್ಲಾ ಚೆನ್ನಾಗ್ ಓದ್ತಾ ಇದ್ರಾ
ಚೆನ್ನಾಗೆ ಓದ್ತಿದ್ದು ನೀವು
ಹ ನಾವು ಓದ್ತಾ ಇದ್ವಿ ಆದ್ರೆ ನಾನು ಶಾಲೆಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಓಡಿ ಒಟೋಗ್ತಾ ಇದ್ದೆ.
ಹೌದಾ ಒದೆ ಎಲ್ಲಾ ಕೊಟ್ಟಿದ್ದಾರಾ ನಿಮ್ಮ ಪೋಷಕರು.
ಆ ಮತ್ತೆ ನಮ್ಮ ಪೋಷಕರು ಒಡೆದ್ ಬಿಟ್ಟು ಕರ್ಕೊಂಡು ಹೋಗ್ ಬಿಡ್ಬಡ್ತಾ ಇದ್ರು.
ಹೌದಾ ಅಂದ್ರೆ ಅದೆ ಎಲ್ಲ ತುಂಬಾ ಸಿಹಿ ನೆನಪುಗಳು.
ಅದೇ ಅದೇ ಶಿಕ್ಷಕರು ಬೈತಾರೆ ಅಂತೇಳ್ಬಿಟ್ಟು ಬೇರೆ ಕಡೆ ಹೊಟ್ಟೊಗ್ತಾ ಇದ್ವಲ್ಲ.
ಹಾ ಹೌದು
ಅದಿಕ್ಕೆ ಹ
ಮತ್ತೆ ನೀವೆಲ್ಲಾ ಸಿನಿಮಾ ಎಲ್ಲಾ ನೋಡ್ತಿದ್ರಾ ಅವಾಗ.
ಹ್ಮ ನೋಡ್ತಾ ಇದ್ದೆ ಆವಾಗೆಲ್ಲ ಕತೆಗಳು ಹೇಳ್ತಿದ್ರು ನಮ್ಮ ಅಜ್ಜಿಯವರು. ಚೆನ್ನಾಗಿ ನೋಡ್ಕೊಂಡು ಊಟ್ ಟ ತಿನಿಸ್ತಾ ಇದ್ರು ನಮ್ಮ್ ಬಾಲ್ಯದಲ್ಲಿ ಇಲ್ಲಾಂದ್ರೆ ನಾ ಊಟಾನೇ ತಿಂತಾ ಇರ್ಲಿಲ್ಲ ಅವಾಗ.
ಮತ್ತೆ ಕೈ ತುತ್ತೆಲ್ಲ ತಿಂದಿದ್ದೀರಾ ನೀವು. ನಿಮ್ಮ ಅಜ್ಜಿ ಹತ್ರ ಕೈ ತೂತೆಲ್ಲ ತಿಂದಿದ್ದೀರಾ.
ಹೌದೌದು ಕೈ ತುತ್ತು ಎಲ್ಲಾ ತಿಂದಿದ್ದೀವಿ ನೀವು.
ಹಾ ನಾವು ತಿಂದಿದ್ದೀವಿ.
ಹಾ ಹೌದಾ ಮತ್ತೆ ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದ್ದೀವಿ ನೀವು ನಿಮ್ ಪೋಷಕರು ಹೆಂಗಿದ್ದಾರೆ. ಸರಿ ಆಯ್ತು
ಹ
ಹಲೋ